ಸಂಜೆ ದೇವರೆ
ಹಲೋ
ಹಾ
ಹಾ ನೀ ಎಳಪ್ಪಾ
ಅದೇನು ಮಾಡೋಕಐತೆ
ಜನ ಎಷ್ಟು ಬರಂಗ ಅವ ಅಂತನಿ
ಹ್ಮ
ಇದೇ
ಎನ್ನು
ತೋರಿಸಸುದಾನ
ಹ್ಮ್
ಹಾ
ಬಗೆ ಜಲ್ಲ
ಹಲೋ
ಎಳ
ಇದೇನೆ ಅಷ್ಟು ತೋರಿಸ್ತದಾನು
ಮಾತಾಡ ಆನಲ್ಲ ಹೇಳತ್ನಲ್ಲ
ಇ ಒಂದ ಟಾಸಿಗೆ ಹತ್ತು ರೂಪಾಯಿ
ಆಾಡಲ್ಲಿ ಒಂಬತ್ತು ಬರ್ತಾವ
ಏನ ಒಂಬತ್ ಬರ್ತ
ಹೇ ಪೇ
ಆಾ
ಪೇ ಪೇ ಪೇ ಪೇ
ಅವೆಲ್ಲ ಬಿಡ್ತನ್ ಲ್ಲೇ
ಹ್ಮ ಯಾಕ
ಮೊನನೆ ಲಾಸ್ಟ್ ಆಯ್ತದ ರಿ ಬರೋದೇನನ ಲಾಸ್ಟ್
ಹ್ಮ್
ಹ್ಮ್
ಅಮ
ಮತ್ತೆ ಅಲ್ಲಿ ನಮ್ಮೂರಿ ಬಂದ ಅಮ್ಮನ್ನ ಇಲ್ಲಿಲ್ಲ ಒಂಬತ್ತುನ ಬರಲ್ಲ ಕಡಿಂದ ಬರ್ತೋ
ಹಾ
ಎಲ್ಲ ಕೂಡುವ ಪಯಗ ಹ
ಗಡ ಬಡಿ ತರ ನಳಲ್ಲ ಚಂತರ
ಯಾವನೇನನಲ್ಲ
ಒಡಿ ತರ್ನಾಡಪ್ಪ ನಮ್ಮೂರಲ್ಲ ಅದ ನೆಲ್ಲಿದ್ದ ಕೊಡಕ ಯಾವಾಗ ಬರ್ತ್ ಲೈಬ್ರರಿ
ಹ ಬರ್ತ ತುಲ ಬರ್ತಾನ ನೀನ್
ಬಟ್ಟು ತಂಬಾಲ ಬರ
ಬರ ಸ ಮರ
ಎಸ್ ಎಸ್ ಎಸ್ ಸು ತಾರ್ತೆ
ಐದನೂರ ಐವ ತ
ಎಳ್ಳೆ
ಹಾಂ
ಎಷ್ಟು ಚಾರ್
ಎಷ್ಟು ತರಲ್ಲ
ಐಸ್ ಆರ್ ಕ ತಂಬ ಐಸಸ್ ಆರ್ ಕೋ ಹತ್ತು ರಪ ಕ ಬತ
ಹ ಅಲ
ಹ್ಮ್
ಸರ್ ತಿ ತಲ.
ವಿಡಿಯೋ ಕಾಲ್ ಮಾಡ್ಲೆ ಅಂಗಡಿ ಹೋದ್ರೆ.
ಹೌ ಹಾ ನನ್ ಎಲ್ ಕೊಡ್ಬೇಕ ಅಂತ ಗೊತ್ತಗಲ್ಲಗದ ಈಗ ವಿಡಿಯೋ ಕಾಲ್ ಮಾಡ್ಲ್ಯ
ಎಲ್ಲ ಅಂಗಡಿ
ಹಪ್ಪ ಹೌ ಅಲ್ಲ
ಹ್ಮ್ ಹೇಳ
ಹಾ ಅದು
ಹಾ ಆಲಾಮ
ಹಲೋ
ಹಾ
ಬೇರೆ ಕಡೆ ಮಾತಾಡೋದ ಕೇಳಿಸಸತ ಅನ್ಲ ಎಲ್ಲಾ.
ಎಲ್ಲ ಇಲ್ಲ
ಹ ಮಾತತ ಕೆೇಳಸಲ್ಲ
ಜಳಲ
ಕೆ
ಗತ್ತಲ
ಹ ಎ ಕೂಡ್ಲನ್ ಹ ಅದ
ಹಾ
ಎಂದ್ರ ಬ ಕಡ್ಬೇಕು ಏ ಮಾಡಂತ
ಹ
ಹಾ
ಎಏಂದಐ
ಸ ಹಾಂತ್ತ
ಇ ಕಸಮ
ಏನ
ಫೋಟೋ ಮಾಡಕ ನಾ ಮಾಡ ಚರ
ಮಾಡಕೈತೆ
ಊಟಾ ಊಟಾ
ಊಟ ಮಾಡ್ಲಿ ಎಷ್ಟಷ್ಟ ಏಳ ನಿಮಿಷ ಆಯ್ತ್ಲ ಆಯ್ತಾ
ಪ್ರವಾಸ ಪ್ರವಾಸ ಹೋಗಿದ್ರಾ
ಹ್ಮ್ ಏಷ್ಯ ಮಾಲ್ ಕ ಏಷೆ ಮಾಲ್
ಹ್ಮ್
ಹ್ಮ ಮಾಲ್ ರೇಷನ್ ಮಾಲ್ ಅಂದ ಗೊತ್ತದ ಅಲ್ಲೇ
ಗತ್ತರ
ಹಾ
ಗೊತ್ತಿಲ್ಲಾ ಏನ್ ಮಾಡ್ಕೊಂತ ತಲ್ಯ ಇ
ಬೇಸಿ ಅಮ್ಮಾ ಅಂದ್ರೆ ಗೊತ್ತದ ಎಲ್ಲ
ಗೊತ್ತಿಲ್ಲ
ಇ ಕಂಪ್ಲೀಟ್ ಆಗಲ್ಲ
ಹೇಳೆ ಹೇಳ ಇರ್ಲಕ್ಕ
ತುಂಬಾ ನಿಂತೀನಿ ನಾಳಿಂದ ನ ಮಾಮ ಯಕ ಹೇಳ್ತಾನ ಅಲ್ಲಲ್ಲಿ ಏ ದಿವಸ ಹೇಳ್ತಾನ ಮಾಮ
ಬ್ಯಾೇಕ್ರವಚ್ ನ ಜರ
ಹ್ಮ್ ಅದೇ ಬಿಡ್ತ
ಅದ್ನೇ ಕೊಡ್ತಾರಲ್ಲಿ
ಎಷ್ಟ್ ಕೊಡ್ತಾರೆ ಅಪ
ಬಾ ಚೆನ್ನದ್ನೇ ಇರ್ ಕೊಟ್ರ
ಮಾಡಬೇಕು ಮತ್ತೆ
ತುಟ್ಟಿದ ಎಲ್ಲೆ ಇಪ್ಪತ್ತು ಸಾವಿರ ರೂಪಾಯದ ಮಾಲ ಎಡೆಯ
ಎಸಕ್ ಮೇ ಅಯಾಸ ಆತ ಶಿವರಮೇಲೆ ಇದ್ದರ್ದಾಗ ಆಪಾಕಿ ಕಾಲ್ಕ ಚಂದ
ಹ ಆಲ್ತದ ಅಷ್ಟೇ
ಹಷಯ ಬತ ಆತ್ತು ರಪಿ ಹರ್ ಮ ಮಾಡಡ ಮ ಮಾಡೋ
ತ ತು ಮಲೆ ಕಷ್ಟಾರೆಗ
ಅವನ ಹದಿನೈದ ಆದ
ಮತ್ತತ್ ಇಪ್ಪತ್ತ ಇಪ್ಪತ್ ಮ್ಯಾಲ ಮಾಡ್ತಾರೀ ಅಂತ ಅನ್ನಲ್ಲ
ನಮ್ಮತಾರೆ ಎಂತ ಇಪ್ಪ ಹ ಹ ಅಮ್ಮತ್ ನಿಮಷಾ
ದ ಅಲ್ಲ ಒಂದ್ನ ನಿಮ ಕೆಲ್ಸಕ್
ಆಾ
ಕೆಲಸು ಕೊಂಚ ಜನ ನೋಯ್ದ ಇಲ್ಲಜ
ಹಾ
ಡೆಕೋರೇಷನ್ ಸಾಮಾನು ಇದಯ್ದ ಇಡಬೇಕ ಕಲ್ಯ
ಹ
ತೊಂದ ಹೋಗಕ್ ಬರ್ತಾಡೆ ಗರ್ತಡೆ ಮಾಡದರು
ಎಲ್ಲಂದ ಅ್ಯಾನ್ಸುದು ಮನೆ ಮನೆ ಬಾಡಗಿನ ಏ ಏಳವರ್ ಎಂಟು ಸಾವಿರಪದ ಅಂಗ ಎರ್ರ ಬಷ್ಟಗ ಕಪ್ಪ ಅಂತಾರ
ಹ್ಮ
ಅದಾವ
ಹ್ಮ್
ಅಲ್ಲ
ಹಾದ
ಹೌದು ಹಲೋ
ಹ್ಮ್
ತಿಂಳಿಗೆ ಏನಲ್ಲ ಅಂದ್ರ ಮೂವತ್ಲ್ವತ್ತು ಪಟ್ಟ ಅಂತರೋಗಿ
ಕಟ್ಟೆ
ಹ್ಮ ಹೊಟ್ಟತ್
ಹ್ಮ ಹ್ಮ ಹ್ಮ
ಹ ತ ಮಾಹಿತ